ಹಲೋ ಹ ತೊಡಗೀಳ ಹೇ ಏಮ ಅಲ್ಲ ನೇನು
ಎಡ
ಆಯ್ತಾ ಹ ಹಾ ಹೇಳದ ಬತ್ತಾಮ ಇನ್ನಿಲ್ಲ
ಉಂಟ ತುಂಬ ಎಲ್ಲಿ್ರ ನ
ಮನ್ಯಾಗ ಹಬರ್ ಕ ದನೆ ಸುಮನೆ
ಹ ಹ ಹಲೋ,
ಳ ಹಪ್ಪಾ
ಜಾಸ್ಮೋನ, ಆರ್ಯನೋ, ಅಬ್ದುಲ್ ಎನ್ ಮಾಡ್ತಾರ.
ಜಾಸ್ಮಿನ್ ಟೇಬಲ್ಸ್ ಬರ್ತಾಳ ಆರ್ಯನು, ಅಬ್ದುಲ್ ಹಾ ರೇ ನಾ ಆರ್ಯಾಪು, ಅಬ್ದುಲ್ಲೂಏನದು ರೊಟ್ಟಿ ತಿಂತಾರ.
ಯಾರೊಟ್ಟಿಮಾಡ್ಯಾರಿ,
ಸಜ್ಜಿರೊಟ್ಟಿ. ಹ್ಮ್,
ಮಾಂಸ -ಗಿಂಸ ಮಾಡಕ ಬರಕೀಲ್ಲನ.
ಹ ನಿನ್ನೆಮಾಡಿದ್ದಅಲ್ಲ. ಹ
ಹಲ
ಮಾತಾಡ್ತಾದೀನಿ. ಆಯಾ ಚಿಂತಲ್ಲ ಆಲ್ುವಾರ
ಒಂದು ಮಾತ ನೀ ನ ಕಾರ್ಯಕ್ರಮ ಮಕ್ಳ ಆಡರಮ್ಮ
ಹ್ಮ್, ಹ್ಮ್ ಬಾ ಾ ಕತ ಹ್ಮ್
ಹ್ಮ
ಹ್ಮ
ನೀವು ಅಮ್ಮ ರೆಟ್ಟಿ ಚಡ್ತ
ಹ ರೆಡ್ಡಿ ೂಲ್ಡ ಹತ್ರ ಹೇಳ ಆರಾಮ್ ಆರಾಮಮ್ಮ ಹಾ
ಓಹ್ ಆರಾಮದಲ ಹ
ಬಾ ಭ ಗಾವ ರ ಇಲ್
ಭ
ಹ ಾಲ ಅದೇ, ಯ ಬ ಗ
ಅಯ್ಯೋ! ಶಿವನ- ಏ, ಎಕ್ಸಾಮ -ಎಕ್ಸಾಮ್ ಹೆಂಗಬರ್ದಪ್ಪ. ಏಯ್, ಹೆಂಗ್ ಬರ್ದು ಎಕ್ಸಾಮ್ಪ್ಪಾ. ಬರ್ತಿದ್ದೀಲ್ ಬೋಣ ಹಾ ಆಯ್ತು ಹ ನಾ ನಾಮರು ಕಡೆ ಮಳೆ ಮಳೆ ಭರ್ಜರಿ ಐತೆ ಮುಖಡಗ ಆಯ್ತಲ್ಲಿ ತುಂಬ ಭೈ
ಹೆ ಮತ್ತತ್ ನೀನ್ ನೋಡಿಯಲ್ಲ
ಹ ಸೇ ಸಲಿ ಅಂಗಾರಲ್ಲಿ ಸರ್ದಾರಲ್ಲಿ ಜಲಲ್ ಸಾಬು ಗಾಡೆ ಪೀರು
ಆ ಎಂಟ ಆದ್ವು ಜೋರ ಸ ಎಂಟುದ್ವು ಎಥ ಚಿಕ್ಕಣ್ಣ ಸಾಧು ಕೋಕಿಲ್ ಇವ್ರ ಬಂದಿಲ್ಲ
ಹ ಅಕ್ಬರ ಅಲ್ಲಿ ಕಾಸಿಮ ಸಾಬ್ ಹ್ಮ
ಚಿಕ್ಕಣ್ಣ ಸಾಧು ಕೋಕಿಲ ಚವಂಗಿ ಬಾಳೆಪೀರು ಒಂದ್ ರೂಪ ದೇವರು
ಹಾ ಇಲ್ಲ ಅಬ ಬಂದಿದ್ರನು ಹೊರಕ್ ಹೋಗು ಹ್ಮ್ ನಾನ್ ಕೇಳಿಲ್ಲ ನೀ ನಿನ್ನೆ ಏನಂತ ಹೇಳಿದ್ರು ಹೇಳಿ ಹ
ನನೆಯ ಇಪ್ಪತ್ತು ಮತ್ತೊಂದನಾ ಇ ಮಾಸ ಒಂದರ್ಕ ಬೆಳಗ ಮುಂಜಾನೆ ಐದ್ ಗಂಟೆಗೆ ಉದ್ದಿನ ಕಡ್ಡಿ ಶುಭ ಅಂತ ಹೇಳಿದ್ರು ಆ ಸಿಗೈ ದ ಆಸಗೈ ಮಕ್ಕಮಪ
ಹ್ಮ ಮ ಹಾ ನೀರ್ ಬಿಟರಾ ತಂತಪ ನಾ ನೀರಿಡ್ಬೇಕು
ಇಡೀ ಹಡಕಿಲ್ಲ ಹತ್ತು ಕೌಶಕ್ ಬಂದನಲ್ಲಕ್ಕ
ಹ್ಮ ಬಂದನ
ಹ ಮತ್ತೆ ಹೇಳು ತೋಸಪ ಹೇಳಿ ಹಿಡಿತೇನಾ ಆ ಬಧನ್ ನ ತೋಸಪಿಗೆನೀರ್ ಹಿಡಿತ ಅಂದೆ ನೀರ್ ಹಿ ಡಿಯಪ್ಪಾ ಅಂತ ಬಹಳ ದಿನಕ್ ಬಂದಿ
ಹ್ಮ್ ನಮ್ಮನ್ಯಾಗ ಒಂದ್ ಮೆಂಟ್ ಅಲ್ ಆಯತು ಬರ ಸುಳ್ಳು ಅಸ
ಹಾ
ಹ್ಮ್
ಗೆ ಅಮ್ಮ ಬಾ ಅವ್ರ ಮನ್ಯಾಗ ಒಂದು ಮೆಂಟಲ್ ಐತ್ ಸುಳ್ಳು ಹೇಳದು ಜಾಸ್ಮನ್
ಹ ಏನ್ ನಡಿರಿ ವಳಕ
ಜಾಸ್ಮಿನ್ ನಲಕ್ ಬರ ಸುಳ್ಳು ಹೇಳದು ಎಷ್ಟ್ ನಿಮಿಷ ಆಗತೆ ಯ ಐದುವರೆ ಇನ್ನು ನಾಕ್ ತ ನಾಕ್ ನಿಮಿಷ ಮಾತಾಡ್ಬೇಕು
ಹ್ಮ ಮಾತಾಡ್ಬೇಕ ಮಾತಾಡ್ಬೇಕು
ಅಲ್ಲಕ್ಕ ಜಾಸ್ತಿ ಏನನ್ ಕಸ ಮೊಸರು ಏನ ಬೆಳತಾಳಿಲ್ಲ
ಹಾ ಬಳಿತಾರ
ಎಏ ಬರ ಸಳ್ಳತಾಳ
ಎಲ್ಲಾ ಹಪ್ಳೆ ಮಾಡ್ತತೆ ನಾವ್ ಎದ್ದು ಉಂಬಂಬೋದು ಮಾಕಂಬದು ಹ್ಮ್
ಎಲ್ಲಾ ಮಾಡ ಕೆ ಸ ಜಾಸ್ ಮೇನ ಜ ಜ ಮ ನವು ಅನುಬಡಾ
ಹ್ಮ್
ಹೆಂಗಲ್ಲ ಮಾತಾಡೋ ಅತ್ಯಮ ಶಾಬ ಕಮತನಾ ಹ ಹ
ನಾವ ಇನ್ನ ಉಡಿಲ್ಲ
ಎದಕ್ಕ
ತುಮ್ಮನೆ
ನಿಮ್ಮಪ್ಪು ಬಂದಿ
ಏನಿನಗ ಗೊತ್ತು ಹಾ ನೈಟ
ನಾ ಇವಾಗ ಹೆಂಗಗೆ ಇಷ್ಟು ಬೇಸ್ ಗೊತ್ತನ್ರಿ ನಾ ಮೂವತ್ ಕಾಲ ಯಾರ್ ತಕ್ ಮಾತಾಡರಿ
ಯಾರ್ ತಕೋ ಮಾತಾಡ್ತ ನಮ್ ಆರಿ ಪಕ್ಕದ ತಕ ರ ಅವ್ ತರ್ ತಕಾನ ಇದ್ರ ಗಂಟೆ ಗಂಟ ಮಟ್ಟೆ ಮಾಡರ್ ತ ಸರ ಆತದ ಆಯಾಮ ಅಂತಕಲ್ಲ ಎಂತ
ಅಯ ಅಯ ಹಂಗ ಆ ಹೇಳ್ಬಿಡುವ ಮತ್ತೆ
ಹ ಆಯಾಮೋಗ ಫ್ರೀ ಇರಕಲ್ಲ ಹ ಹ್ಮ್
ಮತನಾಾವ ಬೆಂಗಳೂ ಮಫರಖಲಲ್ಲ
ಏ ಹೌದೌದೌದು
ಆತ್ತು ನಿಮಿಷ ಏನ ಆತ ದೇಡ್ಡಿಯನ್ ಬರದಮ್ಮ
ಹ್ಮ್ ಸರಿ
ದುಬೈ ದುಬೈ ಇ ಹೈದ್ರಾಬಾದ ದ ಗತ್ತಿಲ್ಲಮ್ಮ ಇ ತೌಸ ಪುಂದ ಏನ ಆಯ್ತಂತಕ್ಕ ಬ ಕೇಳ ಬರ ಕಲ
ಯಾರನ್ ಕೇಳಿ
ಕೌಸಿಪ್ನ
ಹ್ಮ ಕ ಹತನ
ಇಂಟಿರ್ ಇತ್ತು ಅಂತ ನೋಡಿ ಇ ಹೊತ್ತು ಅದೇಏನ್ ನೋಡತ ಬಿಡು ಒಂದ್ ನಿ ಲ ಸಚ್ಕ ಮ್ಯಾಗ ಅ ಆ ತುಮ ಶಂಗತ್ಲ ಹನ್ಸತ್ತುು ಅ ಹ ಏಳುವರ ಟೈಮ್ ಎಲ್ಲ ನಾ ಕೇಳಿದ್ದ
ಏಳ್ ನಿಮಿಷ ಇಪ್ಪತ್ತ್ ಮೂರು ಸೆಕೆಂಡ್ ಆಯ್ತು ತವು ಚಳ ಹಾ ಹ ಅವದ ನ ಹ್ಮ್ ಹ್ಮ್
ಹೌದಾ ನಾವು ಹುಚಂಬದ್ ನೀನ್ ಇವಾಗ ಗೊತ್ತ ನ ಮೊದ್ಲಿದ್ದ ಹುಚ ನಾನ
ಹ್ಮ್ ಬರ್ತಿದ್ದ
ಅರ್ಥ ಆಗ್ ಅರ್ ಅಂದ ನ ಅಂದಾಳ ನೋಡ
ಹ್ಮ್
ಹಾ
ಸರಿ
ಹಾ ಅಂಬು ಕೊಡಕ ಬಾಳ ಇ ಮಾತ್ರ ಒಲ್ಡ ಅಯ ಮೇನ್ ಆಾಜಮೋ ತಾಜಮಹಲ್ ಅಟ್ಲಿ ಆಡು ಕಂಡಲ್ಲ ಕೊರ
ಇರ್ ನೋಳ ಓದು ತಲ್ ಹೋಟೆಲ್ಗೆ ಆರ್್ರ ಹಡ್ಕೊಂಡ್ರ ಅದು ಏ ಬರಿ ಮೇಡ
ಹಾ ಸೈಕಲ್ಾಗ ಬಿಟ್ಟಿಲ್ಲಂತ ನೋಡಕ
ಹ್ಮ್ ಸೈಕಲ್ ಬಿಟ್ಟ ಹೋಗಮ್ಮ್ ಜಾಸ್ ಹ್ಮ ಸಬಾರ್ಕ ಅ ಅದು ಹಂಗೆ ಕುಂದ್ರಿಸಿರೋದು
ಹ
ಅಲ್ಲ ಅ ಸ್ಕ್ರಾಸ್ ಕುಂದ್ರುಷ್ಯನ ಅದು ಟೈಟ್ ಆಗ್ಬಿಡ್ತೆೇಂತ ಅಲ್ಲಿಗೆ ಅದಕ್ಕೆ ಹೆಂಗ ಕುಂದ್ರಷನ್ ಆ ಕಡೆಗೆ ಸ್ವಲ್ಪ್ ಜಾಸ್ತಿ ಬೆಳಕಾರಲ್ಲ ಬಲ್ಪ ಹ್ಮ್
ಯಾ ಬಲ್ತ ಕ
ಪರಗಾಗಿದೆ ಹೆಡ್ಲೈಟ್
ಏನಗತೆ
ಾಳದ ಹೋಗುವ
ಅಬ್ದುಲ್ಲ ಕಳಸತ ನಾ ಅವತ್ತು ಹಕಲ್ಲಾನ
ಹ್ಮ ಒಂಬತ್ ಗಂಟೆ ಅಲ ಒಂಬತ್ತು ನಿಮಿಷ ಮೂವತ್ ಸೆಕೆಂಡ್ ಆಯ್ತು
ಮೊಬೈಲ್ ತೋಡ
ಹಾ
ರಂಜನ ಮಕ್ಕಳು ಹೇಳೋಣ ಯಪ ಗಂಟೆ ಗಂಟೆ ಮಾತಾಡಂತ ಮತ್ತೆ
ಒಂದ ಜನ ಅಕ್ಕ ಫ್ರೀ ಇರಕಲ್ಲ ಆಯಮ್ಮ ಕೆಲ್ಸಕ್ಕ ಗೋತ
ಹೋಗೋಗಲೋಗ ಮೆ
ಹ್ಮ್ ತ ಆ ಹ ಹ ನೀರಾಗತಿ ನೀನ್ ದಾಡ ಪೀಠ ಮನ ಕದಿಯಲ್ಲ ಹ ಚಳೆ ತಿಂದು ತರಗತಿಯಲ್ಲ ನಾನಲ್ಲ ಹ ಹ್ಮ ಹಾ
ಅಬ್್ದು ಅಬ್ದುಲ್ಲ ಆ ರೇ ಸೈಕಲ್ ಕಲ್ತ್ರ ಅಲ್ಲ ಅಲ್ಲ
ಹ್ಮ ಹ್ಮ್ ಹ್ಮ ಕತ್ತಿ ಮಾಡಾರಬಟ್ಟ
ಹೌ
ಅಬ್ಬಾಬ ಅವದೆಲ್ಲ ಟೇಬಲ್ಸ್ ಬರ್ಬಿಟ್ ನೋಡು ಅ ಏನ್ ಕಟ್ಟ ಆಾಯ್ತಾ